ಹ ಹ್ಮ್ ಮಳೆ ಆಗೇ
ಮಳೆ ಇಲ್ಲ ನೋಡ್ರಿ ಏನೊಂದ ಮನ್ನೇ ನೈಟ್ ಬಂದಿದ್ದೆ ಸ್ವಲ್ಪ. ಇವಾಗೇನ್ ಮಾಡ್ ಇಲ್ಲ ರೀ ನಿಮ್ ಕಡೆ ರೀ
ನಮ್ ಕಡೆನು ಇಲ್ ನೋಡ್ರಿ ಬಿಸ್ಲ ಐತಿ.
ಹ್ಮ್ ಬಿಸ್ಲು ಇವಾಗೇ ಜಗ್ಗಿ ಬಂದ್ಬಿಟ್ಟದ್ರಿ ಹ್ಮ್ ಇವಾಗೆ ಹೊರಗ ಹೋಗ್ ಬ ಸಾಕಾಗ್ಯದ್ ನೋಡ್ರಿ.
ಎರಡು ದಿನ ಮಳೆ ಏ ಗಪ್ ಪ್ಪಾಯತಂದ್ರೆ ಮುಗೀತ್.
ಹ್ಮ್ ಬಿಸಿಲು ಜಾಸ್ತಿ ಆಗತ್ರಿ. ಹ್ಮ್ ಮಳೆ ಬರ್ಬೇಕ್ರೀ ಸ್ವಲ್ಪ್ ತಂಪ್ ಇರ್ತದ. ವಾತಾವರಣ. ಇಲ್ಲಾಂದ್ರೆ ಶೆಕೆ ಶೆಕೆ
ನೀವು ಕರೆನ ಹಂಗೆ ಐತತನ್ ಮಾಡು. ಹೊರಗುನು ಇಲ್ಲ ಇವತ್ ನ
ಹ್ಮ್ ಅಂತ ಗಾಳಿನೇ ಎಲ್ಲಾರೂ ಇವತ್ತಂತ ಪರಿ ಬಿಸಿಲು ಜಾಸ್ತಿ ಆದ ನೋಡ್ರಿ. ಹ್ಮ್ ಇನ್ನು ಹತ್ ಗಂಟೆಗ್ ಹೋಗ್ಬೇಕ್ರಿ ಸ್ಕೂಲಿಗ್
ಇಲ್ಲ ಇವಾಗ ಹೋಗ್ಬೇಕ ನೋಡ್ರಿ ಬಸ್ಸು ಅ ಒಂಬತ್ತು ನಲ್ವತ್ತೈದಕ್ರಿ.
ಹ್ಮ್ ಬಸ್ಸು ಅವ ಅವವಾಗಿರ್ತದೇನ್
ಇಲ್ರಿ ಪೋಳಿ ಹತ್ತಕ್ ಬರ್ತದ ಬಸ್ ಇವಾಗ ಹೋಗಿ ನಿಂದಿರ್ಬೇಕ್ರಿ ಒಂದೊಂದ್ ದಿನ ಹೆಚ್ಚು ಕಡಿಮೆ ಆಗ್ತದ್ರಿ ಬಸ್ ಹೇಳಕ್ಕೆ ಆಗಂಗಿಲ್ಲ. ಅದಿಕ್ಕೆ ಜಲ್ದಿ ಜಲ್ದ್ ಹೋಗ್ಬಿಡ್ತಿವಿ. ಹಲೋ ಹಲೋ ಹಲೋ ಒಂಟ್ರ ಹೊಲಕ್ರಿ ಹ್ ಹಲೋ ಹಲೋ
ಕೇಳ್ಸ್ತದ್ರಿ. ಹಲೋ
ಕೇಳಿಸ್ತದಿಲ್ರಿ
ಹಾ ಕೆಳ್ಸ ಕತ್ತದ್ರಿ ಹಾ ರೀ
ಕೇಳ್ಸಲಾಗೈತೆನ್
ಇಲ್ಲ ರಿ ನನ್ಗ್ ಕೆಳ್ಸತ್ತಿದ್ ನೀವ್ ಏನೋ ಮಾತಾಡ ಇದ್ರಲ್ಲಾ ಕೇಳ್ಸ್
ಹ ಹೌದು ಮ್ಯಲೆ ಹೋಗಿದ್ನೆಲ್ಲ ಬಳಿ ನನ್ಗೇ ಕೇಳಿಸ್ಲೈಲ್ಲೇನು ಹ್ ಹ್ ಹ್ಮ್
ಹ್ ಹ್ ಹ್ ಹ್ಮ್ ನಾನ್ ಇಲ್ಲಾರ್ ಈ ಕಡೆ ಹೊರಗೆ ಬಂದ್ ಕುತೀನ್ರೀ ಒಳಗ ಟಿವಿ ಅದ ಚರ
ಮಾಡಿಟ್ಕೊಂಡ್ರಿ ಏಯ್ ಇವತ್ತು ನಡ್ಕೊತ್ ಹೋಗೋದೆನ.
ನಾನ್ರೀ
ಹ್ಮ್
ಇವತ್ತೂ ನಡ್ಕೊಂತ್ ಹೋಬೇಕ್
ಅಹ್ ಹ್ ಹ್ಮ್
ಸರಿ ಬನ್ನಿಲ್ಲಲ್ರಿ ಅವ್ರು ಅವ್ರ್ ಬಂದ್ರೆ ಬಿಟ್
ಹ್ಮ್
ನೀವು ಒಂಟಿರ್ರಿ ಈಗ ಬಸ್ಸ್ಟಾಂಡ್ ಬಸ್ ಸ್ಟಾಪಿಗೆ.
ಹಾ ರಿ
ಒಂಟೇರಿ ಬಸ್ ಸ್ಟಾಪಿಗೆ ನಮ್ ಮನೇಲೇ ಇದ್ದಾರೆ.
ಮನೆಗೆ ಅಲ್ಲಿಂದನ?
ಹೌದೇನ್ರಿ ಹ್ಮ್ ಹ್ಮ್
ಬಸ್ ಸ್ಟಾಪಿಗೇನು ಹೋಗಲ್ರಿ.
ಹ್ಮ್
ಅಂದ್ರೆ ಇಲ್ಲೇ ನಮ್ಮನೆ ಬಲ್ಲೆಯ ಅಂದ್ರೆ ಹೋಗ್ಬೇಕ ಅಷ್ಟೆ ಸ್ವಲ್ಪ ದೂರ ಅಷ್ಟೆ ಅಹ್ ಹ್
ಹೌದಲ್ರಿ
ಮತ್ತು ಬಸ್ ಹಾ ರಿ ಅಂದ್ರ ಬಸ್ ಸ್ಟ್ಯಾಂಡ್ ಈ ಕಡೆ ಆಗತ್ರೆ ಬಸ್ ಸಿಕ್ಕಣೆ ನನ್ ಮನೆ ಮುಂದ್ ಅಶ್ಲೇ ಬರತ್ರಿ.
ಹ್ಮ ಅಂದ್ರೆ ಗುಣ ಬಿಡ್ರಿ ಆಕಡೆ.
ಅದ್ಕೇನ್ ನೋಡ್ಕೋತ ಕೋತನ್ ಈ ಕಡೆ ಬಸ್ ಸ್ಟ್ಯಾಂಡ್ ಹೋಯ್ತು ಅಂದ್ರೆ ನಾವ್ ಈ ಕಡೆ ಹೋಗ್ಬಿಡೋಗ
ಹ್ಮ್ ಚಲೋ ಆಯ್ತು ಹಂಗಾದ್ರೆ ಭಾರಿ ಚಲೋ ಆಗತ್ರಿ ಕಾಯದಿರಲ್ಲ ರೀ
ಹಃ ಹಾ ಅದೇ ನೋಡ್ಕೊತ ಕೂತನ್ರೀ ಹೊರ್ಗ
ಹ್ಮ್
ಆದ್ರೆ ಹೋಗಿ ಹೋಗ್ಬೇಕು ಅಲ್ಲಿ ನಿಂದರ್ಬೇಕು ಕೂಡಕ್ ಸತ್ಯಕ್ಕೆ ಅದು ಹಾಕ್ತಿದ್ರು ಅದೊನ್ ಸತ್ಯಕ್ ಮೂರ್ದ ಇಟ್ಟು ಬಿತಾರ
ಹೌದಲ್ರರಿ
ಕಾಗೆಜ್ ಆಗಿಲ್ಲ ಹೋಗ್ ನಿಂದರಬೇಕಲ್ಲ ಬಸ್ ಇವಾಗ್ ಹೋಗ್ ಎ ಒಂಬತ್ತ ನಲ್ವತೈದ್ ಕೊದ್ರ ಹತ್ತು ಹತ್ ಕರ ಹತ್ತು ಹದ್ನೈದ ಕರ ಬರತ್ರಿ
ಹ್ಮ್
ಅಲ್ಲಿ ತನಾನು ಒಂದ್ರ ಕಲ ಸುಮ್ಮನೆ
ಹೌದೌದ್ರಿ
ಅದಕ್ಕೆ ಇಲ್ಲಯೇ ಹೊರ ಕೂತಿನಿ ಬಸ್ ಈ ಕಡೆ ಪಾಸ್ ಆಯ್ತಾ ನಾ ಈಡೆ ಹೋಗ್ ಕಟ್ ಬರ್ತದೆ ಮತ್ರಿ ಅದೆ ಸ್ಕೂಲಿ ಹೋದ್ರ ಅ ಬಿಸಿ ಆಗ್ತಿರ ನೀವು ಹಲೋ ಹಲೋ ಹ್ಮ್ ಸ್ಕೂಲಗ್ ಹೋದ್ರೆಮ ಬಝಿ ಆತಿರಿ